ಹಲೋ ಹಾಯ್ ರುಚಿ ಹೇಗಿದ್ದೀರಾ?
ಹಾಂ ಹೇಗಿದ್
ನಾನ್ ಚೆನ್ನಾಗಿದ್ದೀನಿ ನೀವು?
ಎಸ್ಸರಿ ಅದನೇ ಕೇಳ್ತೀರಾ?
ಅದ್ನೇ ಮಾತಾಡ್ಬೇಕ್ ಇನ್ನೇನ್ ಮಾಡದು?
ಬೇರೆ ಮಾತಾಡಿ
ಅಪ್ಪಮ್ಮ ಏನ್ ಮಾಡ್ತಿದ್ದಾರೆ
ಅಪ್ಪ ಮೈಸೂರಲ್ಲಿ ್ದಾರೆ ಅಮ್ಮ ಮೇಲ್ಗಡೆ ಕೆಲಸ ಮಾಡ್ತಿದ್ದಾರೆ ಹ್ಮ ಹಓ
ಸ
ಯಾರು ಮಾತಾಡ್ಬೇಡಿ ಅಂತ ಹೇಳಿ ಸೈಲೆಂಟ್ ಆಗಿರ್ತಿ
ಹಾ ಹ ಕಗಲ್ಸಲ್ಲ ಸರಿ ನಮ್ಗೆ ಯಾವ್ದ್ ಯಾವ್ದಾದ್ರು ಜಾಬ್ ಇದ್ರೆ ನೋಡಿ ಬರ್ತ ಇಿವವಿ
ಅಷ್ಟು ನಿಮ ಹುಡುಗನ ಹೆಸರು ಹೇಳಿ ಇದಬ್ರು ಮಕ್ಕ
ಮಕ್ಳಸರು ಂದು ವೇದಾಂತ ಅಂತ ಇನ್ನೊಬ್ಬನಸರು ಪ್ರಣವಂತ
ಫುಲ್ಲು ಜೋರಾಗಿ ಹಗ್ತಾ ಇದಾರೆ
ಇನ್ನೊಬ್ಳ ಚಿಕ್ಕ ಮಗ್ಲಿದಳೆ ಅವಳ ಹೆಸರು ತನು ತನು ಕಾಂತ
ತನುಷ್ಕಾ ಸಂಗೀತ ತುಂಬಾ ನಗಿತಾ ಇದಾರೆ ಮೆತ್ತಗ್ ಮಾತಾಡಕ್ಕೆ ಹನ್ಗಡೆ ವಾಯ್ಸ್ ಬೇರೆ ವಾಯ್ಸ್ ಯಾರ್ದು ಇರ್ಬಾರ್ದು
ಅ ಹ ಮತ್ತೇನ್ ಸಮಾಚಾರ.
ನೀವೇ ಹೇಳ್ಬೇಕು ಸೆಲ್ವಿ
ನಮ್ದೇ
ಅಪ್ಪಲ್ಲಏನ್ತಐತೆ
ಯಾರು ಅಮ್ಮ ಮನೇಲ್ಲೇ ಇದ್ದಾರೆ ಪಾಪ ನೋಡ್ಕೊಂಡು ಕೆಲ್ಸಕ್ಕೆಲ್ ಹೋಗಲ್ಲ ತಂಗಿ ಮನೇಲಿ ಇರದಕ್ಕೆ ಅವ್ ನೋಡ್ ಕೊಂಡಿದ್ದಾರೆ
ರಲ್ಲ ಹಬ್ಬ ಎಲ್ಲ ಹೆಲ್ಲ ಮು
ಎಲ್ಲ ಮುಗಿತು
ಎಲ್ಲಾ ಹೆಂಗ್ ಮಾಡ್ತಾರೆ ನಿಮ್ಮ್ ಮಕ್ಳಲ್ಲಿ ಹೆಂಗಿವ ಸ್ವಲ್ಪ ನ
ನಮ್ಮೂರಲ್ಲಿ ಹಬ್ಬ ಅಂದ್ರೆ ಫಸ್ಟ್ ಹಬ್ಬ ಸ್ಟಾರ್ಟ್ ಆದ್ರನೆ ಸರಿ ಊರ ಎಷ್ಟ ತುಂಬಾ ಚೆನ್ನಾಗಿರುತ್ತೆ ಗ್ರ್ಯಾಂಡ್ ಆಗಿರುತ್ತೆ
ಹ್ಮ
ತರಲ್ಲಾ ಅದೊಂದ ದಿನ ಎಲ್ಲ ದೇವ್ರ ಹೆಸೇಳ್ಕೊಂಡ ಒಂದ ದಿನ ತಗೊಂಡ್ ಹೋಗ್ತಾರೆ
ಹ್ಮ್
ಆಮೇಲೆ ದೊಡ್ಡಬಾಯ ಬೀಗ ಬಾಯಿ ಬೀಗ
ಹ್ಮ್
ಆಮೇಲೆ ದೇವ್ರರಿಗೆ ಏನಾದ್ರು ಆರ್ಕೆ ಮಾಡ್ಕೊಂಡಿದ್ರೆ ಅದ್ರಲ್ಲ ಒಂದ ದಿನ ಮಾಡ್ತಾರೆ
ಹ್ಮ್
ಆಮೇಲೆ ಚ ಇನ್ನೊಂದ ದಿನ ಚಿಕನ್ ಮಟನ್ ಮಾಡ್ತಾರೆ ಅಷ್ಟೇ ನಮ್ಮ್ ಊರಲ್ಲ ಹಬ್ಬಗಳಲ್ಲಿ
ಅಷ್ಟೇನ ನೀವೆಲ್ಲ ಹಬ್ಬಕ್ಕೇನೇನ್ ಅಡಗೆಲ್ಲ ಮಾಡ್ತೀರ
ಚಿಕನ್ ಮಾಡ್ತೀವಿ ಮಟನ್ ಮಾಡ್ತೀವಿ
ಹ್ಮ್
ದೋಸೆ ಇಡ್ಲಿ ವೆರೈಟಿ ಎ ಮಾಡ್ತಾ ಇರ್ತಿವಿ ಸ್ವೀಟ್ ಏನ್ ಮಾಡಲ್ಲ ಎಲ್ಲಾ ಖಾರ ಐಟಮ್ಸೇ ಮಾಡ್ತೀವಿ
ಬರೀ ನಾನ್ ವೆಜ್ಜ್ ಖಾರ ಅಷ್ಟೇನ ಮಾಡೋದು
ಹಾ ಹ ಅಷ್ಟೇ ಆಮೇಲೆ ತಂಬಿಟ್ ಮಾಡ್ತೀವಿ ಅದ್ ಬಿಟ್ರೆ ಇನ್ೇನು ಮಾಡಲ್ಲ
ಹ್ಮ್ ಹ್ಮ್
ಹ್ಮ ನಿಮ್ ಸೈಡ್ ಹಗ್ ಮಾಡ್ತಾರ
ನಮ್ ಸೈಡ್ ಎಲ್ಲಾ ಹದ್ನೈದು. ದನ್ಕ್ ಮುಂಚೆನೇ ಹಬ್ಬಾಸ ಆಡ್ತಾರೆ
ಹ್ಮ್.
ಹಬ್ಬ ಸಾರದ್ಮೇಲೆ ಎಂಟು ದಿನಕ್ಕೆ ಕಂಬ ಹಾಕ್ತಾರೆ
ಹ್ಮ್
ಆ ಹತ್ತು ದಿನ ಫುಲ್ಲು ನೈಟ್ಲ್ಲಿ ಮಾರ ಕುಣಿತಾ ಇರುತ್ತೆ ಮಾರಿ ಕುಣಿತ ಆಡ್ತಾನೆ ಇರೋದೆೇ
ಹಾ.
ಆಮೇಲೆ ಅಧ್ಯಯನ ಆದ್ಮೇಲೆ ಹಬ್ಬ ನಾಳ.
ಹಾ
ಮೊದಲೇ ದಿನ ಸೋಮವಾರ ಬಂದು ನಮ್ ಕಡೆ ಫುಲ್ಲು ಜಾಗರೆ ತಗೊಳ್ಳೋದು ಮತ್ತೆ ನೃತ್ಯ ಸಂಗೀತ ಭರತನಾಟ್ಯ
ಹಾ ಭರತ್ ನಾಟ್ಯ ಸಂಗೀ ತ ಇದೆಲ್ಲಾ ಮಾಡ್ತಾರ.
ಹ ಅದ್ನೆಲ್ಲಾ ಮಾಡ್ತಾರೆ ನಮ್ ಊರಲ್ಲಿ.
ಮಾಡ್ತಾರ ನಮ್ ಸೈಡ್ ಅದ್ ತರ ಮಾಡಲ್ಲ ಬರೀ ಮಾಡಿಕೊಂತೇವಿ ಮಾತ್ರ ಅದ್ಕೆ ಕೇಳ್ದೆ.
ನಮ್ ಸೈಡ್ ಅದೆಲ್ಲಾ ಮಾತ್ ಫುಲ್ಲು ತುಂಬಾ ಚೆನ್ನಾಗ್ ಮಾಡ್ತಾರೆ.
ಆ ಹ
ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ.
ನೀವ್ ಮಾಡ್ತೀರಾ ಬರ್ ರ್ತ ನಾಟ್ಯ
ನಾವ್ ಮಾಡಲ್ಲ. ಭರತ್ ನಾಟ್ಯ ಅಂದ್ರೆ ಬೇರೆ ಕಡೆಯಿಂದ ತಗ ಬಂದು ಇಲ್ಲಿ ಆಡೋದು ಸ್ಟೇಜ್ ಅಲ್ಲಿ ಮಾಡೋದು ಪ್ರೋಗ್ರಾಮ್ ಮಾಡೋದು.
ಹಾ
ಫಸ್ಟ್ ದಿನ ಹಂಗಿರುತ್ತೆ ಆಮೇಲೆ ಜಾಗರಣೆ ಮಾಡ್ಬೇಕದ್ರೆ ಯಕ್ಷಗಾನ
ಹಾ
ಹ ಆಮೇಲೆ ಡೊಳ್ಳು ಕುಣಿತಾ ಅದೆಲ್ಲ ಇರುತ್ತೆ.
ಹಾ
ಹ್ಮ್ ಎರನೇ ದಿನ ಬಂದು ಜಾಗರಣೆ ಫುಲ್ ಜಾಗರಣೆ ಇರುತ್ತೆ.
ಹ
ಮೂರ್ನೇ ದಿನ ಬಂದು ತಂಬಿಟ್ ಮಾಡ್ತಾರೆ.
ಆ
ಆ ನಾಲ್ಕನೇ ದಿನ ಬಂದು ಬಾಯಿಬೀಗ ಮತ್ತೆ ತ್ರಿಶೂಲ ಆ ದಿನ ಸಿಗ್ತಾರೆ.
ಹಾ ಹೌದಾ
ಹಾ ಆಯ್ದಕ್ಕೆ ಬಿಂದು ಕಂಬ ಕಿತ್ಬಿಡ್ತಾರೆ. ದಿನ್ ನ ಕೊಂಡ ಮಾಡ್ತಾರೆ ಅಷ್ಟೇ.
ಹೌದ ಚಂದ್ ಅ ಅಷ್ಟ್ ಗ್ರ್ಯಾಂಡಾಗ್ ಮಾಡ್ತಾರ.
ಮಾಡ್ತಾಯ್.
ಸರಿಯ
ಏನ್ ನಮ್ಮೂರ್ ಇಲ್ವಾ
ನಮ್ಗೆ ಎಲ್ಲಿ ಮದುವೆ ಮಾಡ್ಕೊಂಡ್ ಟೈಮೇ ಇಲ್ಲ ಪರ್ಮಿಷನ್ ನಮ್ಮ ಹತ್ರ ಎಲ್ಲಿದೆ.
ಮದೆ ಮಾಡ್ಕೊಂ ಯಾಕ್ರಿ ಸೆಲ್ವಿ ಅವ್ರೆ. ಮದುವ ಮಾಡ್ಕೊಂಡ್ರಿ ಯಾಕ್ರಿ ಕಲ್ಸಲ್ಲ ಬರ್ಬೇಕನಾರಿ ನೀವ್ ಹಟ ಮಾಡಿ ನನ್ ಫ್ರೆಂಡ್ ಕರಿತಾ ಇದ್ದಲ್ಲಿ ಒಂದ್ ವರ್ಷನೂ ಹೋಗೇ ಇಲ್ಲ.
ನನ್ ಫ್ರೆಂಡ್ ನಮ್ಮ ಮನೆಗ್ ಬಂದ್ರೆ ತಾನೆ ನಾನು ಕಳಸ್ತಾರೆ ಅವಳು ಬರಲ್ಲಾ ಅಂತಾಳೆ ಮತ್ತ.
ನಾ ನನ್ಗಾಗಿ ಮದವೆ ಆಗಿಲ್ಲ ಕಣ್ರಿ ಕಲ್ಸದ್ ಕಷ್ಟ ನಿಮ್ಗ ಮದ್ವೆ ಆಗೈತಿ. ಏ ಗಂಡನ್ ಕರ್ಕೊಂಡ್ ಬರ್ಬೇಕನ್ರಿ.
ದುವೆ ಆಗ್ದೇ ಹೋದ್ರು ಬರ್ಬೋದು ಮದವೆ ಆದ್ರೆ ಬರಕ್ ಆಗಲ್ಲ.
ಮದ್ವೆ ಆದ್ರೆ ಗಂಡ ಜೊತೆಗ ಇರ್ತಾನೆ ಅಂತ ಧೈರ್ಯ ಮನೇಲಿ ಇದ್ರೆ ಅಮ್ಮನ್ ಕೇಳ್ಬೇಕು ಅಪ್ಪನ್ ಕೇಳ್ಬೇಕು ಅ ಯಾರ್ ಬರ್ತಾರಿ.
ಅವ್ರನಾದರು ಕೇಳ್ಕೊಂಡು ಬಂದ್ಬಿಡ್ಬೋದು ಇಲ್ಲಿ ಎಲ್ಲರನು ಕೇಳ್ಬಿಟ್ಟ ಬರಕ ಆಗಲ್ಲ. ಅಲ್ಲಾ ಏನ್ ಮಾಡೋದು.
ಅದ ಗಂಡ ಆದ್ರೂ ಒಂದೇ ಮದ್ದು ಗಂಡ ಬಾ ಅಂದ ತಕ್ಷಣ.
ಹ್ಮ್ ಇನ್ ಮೇಲೆ ಹಬ್ಬ ಮಾಡ್ತ ಹೇಳಿ ಬರ್ ತೀವೀ.
ಬರ್ಬೇಕು ಒಂದ್ ಅಟ್ಲೀಸ್ಟ್ ಅ ನಾಲ್ಕನೇ ದಿನ ಆದ್ರು ಬಾಡೂಟಾ ದಿನ ಆದ್ರು ಬರ್ಬೇಕ ಕಣ್ರಿ.
ಹಾ ಬರ್ತೀವಿ ನಿಮ್ ಮ್ಯಾರೇಜ್ ಏನಾದ್ರು ಮಾಡ್ರಿ ಹೇಳಿ ಫಸ್ಟ್ ದಿನ ಬಂದ ಎಲ್ಲ ಕೆಲ್ಸ ಮಾಡ್ತೀವಿ ನಾವೇ ಮನೇಲಿ.
ಮ್ಯಾರೇಜ್ ಆದಮೇಲೆ ಫಸ್ಟ್. ಆತೀವಿ.
ಇಲ್ಲ ಇಲ್ಲ ಅಲ್ಲಿ ಮ್ಯಾರೇಜ್ ಆದೂರು ಮೇಲೆನೆ ನಾನ್ ಬರೋದು ಸ್ಟಾರ್ಟ್ ಆಗ್ದಾಗಿಂದ್ ಎಂಡ್ ಆಗೋವರೆಗೂ ನಿಮ್ಮ ಮನೇಲೆೇ ಇರ್ತೀನಿ.
ಹಂಗ ನಿಜವಾಗಲೂ ನೆನಾ.
ನೋಡಕ್ ನಂಗೆ ಅಷ್ಟೊಂದು ಕ್ಯೂರಿಯಸಿಟಿ.
ಯಾಕೆ ನೀವ ನಾ ಚೆನ್ನ್ರಲ್ವಾ.
ಛೇ ನೀವ್ ಮ್ಯಾರೇಜ್ ಮಾಡ್ಕೊಂಡು ಸೂಪರ್ ಆಗಿರ್ಬೇಕು ಅದೇ ನನ್ ಇಷ್ಟ.
ಅಷ್ಟೊಂದ್ ಖುಷಿ ಮಾಡಿ ಖುಷಿಯಾಗಿರ್ತೀವಾ ನಾವ್ ಮದುವೆ ಮಾಡ್ಕೊಂಡ್ರೆ.
ಹಾ.
ಏನ್ರೀ ಎಕ್ಸ್ಪೀರಿಯನ್ಸಿಂಗ್ ಹೇಳ್ತಾಐತೆ ಅನುಭವ ಎಲ್ಲಾ ಹೇಳ್ತೈತೆ ಅನ್ಸುತ್ತೆ.
ಅನ್ಭವ ಎಲ್ಲ ಏನು ಇಲ್ಲಾ ನೀವ ಚೆನ್ನಾಗಿರ್ತೀರಾ ಅದಕ್ಕೆ ಹೇಳ್ದೆ.
ನಾನೆಲ್ಲಾ ಅಷ್ಟೊಂದ ಗ್ರ ತುಂಬಾ ಚೆನ್ನಾಗೆಲ್ಲ ಮದುವೆ ಮಾಡ್ಕೊಳಲ್ಲ ಕಣ್ರಿ.
ಮತ್ತೆ ರಿಜಿಸ್ಟರ್ ಮ್ಯಾರೇಜ ಮಾಡ್ಕೊಂಡ್ರು ಪರವಾಗಿಲ್ಲ ಸೈನ್ ಮಾಡಕ ಆದ್ರು ಬರ್ತೀನಿ.
ಸರಿ ಆಯ್ತು ಕಣ್ರಿ. ಮುಂದೆ ಪ್ರಾಬ್ಲಮ್ ಆದ್ರೆ ಬರ್ತಿರಿಲ್ವಾ ರಿಜಿಸ್ಟರ್ ಮ್ಯಾರೇಜ್ಗೆ ಸೈನ್ ಹಾಕಿದೀರಲ್ಲ ಅದಕ್ಕೆ
ಏನೋ ಕಟ್ಟಾಗುತ್ತೆ ಹೆಲೋ ಕೆಳಸ್ತಿದೆಯಾ.
ಹಲೋ ಹಾ ಕೇಳಿ ಹ ಇವಗ್ ಕೇಳ್ಸ್ತಿದೆ.
ಮದ್ವೇಗ ಸಾಕ್ಷಿ ನೀವ್ ರಲ್ವಾ ಆಮೇಲೆ ಪ್ರಾಬ್ಲಮ್ ಆದ್ರೆ ಬರ್ ತೀರ ನೀವು ನಿಮನ್ನೆ ಎಳ್ಕೊಂಡ್ ಬರೋದು ಯಾಕ್ ಸಾಕ್ಷಿ ಆಗಿರೋದು ಅದಿಕ್ಕೆ ಗೆನ್ರಿ ನೀವೇ ಬರ್ಬೇಕು.
ನಾನೇ ಬರ್ತೀನಿ ಬಿಡಿ ಪರ್ವಾಗಿಲ್ಲ ಅಹ್
ಹ್ಮ್ ಸೈನ್ ಹಾಕ್ದವ್ರೆ ಬರ್ಬೇಕು.
ನನ್ ಬೆಸ್ಟ್ ಫ್ರೆಂಡ್ ಅಲ್ವಾ ಬರ್ತೀನಿ ನಾನು.
ಸರಿ ಮುಯ್ಯ್ ಎಷ್ಟ್ ಹಾಕ್ ತೀರ?
ಯ್ಯ ರಿಜಿಸ್ಟ್ ಮ್ಯಾರೇಜ್ಗೆಲ್ಲ ಮುಯ್ಯಿ ಹಾಕ್ತಾರ.
ಅಂತ ಇಲ್ವಾ ಆ ಅದು ಮದುವೇನೆ ಅಲ್ವಾ ಅದು ಗೌರ್ಮೆ
ಫ್ರೆಂಡಿಗೆ ಅಮೌಂಟ್ ಹಾಕಲ್ಲ ಅವ್ಮಾನ ಮಾಡ್ಬಾರ್ದು. ಹೋಗ್ಬೇಕು ಚೆನ್ನಾಗ್ ಊಟ ಮಾಡ್ಬೇ ಮದ್ವೆ ಮಾಡ್
ರಿಜಿಸ್ಟರ್ ಮ್ಯಾರೇಜ್ ಮಾಡು. ಕೊಡ್ಬೇಕಲ್ವಾ ಮುಯ್ ಹಾಕ್ಬೇಕಲ್ವ್
ತಿನಿ ಒಂದ್ ಸಾವ್ರುಪಯ್.
ಅಷ್ಟೇನ ಬಿಡು ಬೆಸ್ಟ್ ಫ್ರೆಂಡ್ಗ್ ಬರೀ ಅಷ್ಟೇನ ಹಾಕೋದು?
ಬೆಷ್ಟ್ ಫ್ರೆಂಡ್ಗ್ ಆಮೇಲ್ ಮಾಡ್ಕೊಳ್ಳನ ಸಾಕು ಸಾಂಪ್ರದಾಯ ಕ್ಕೆ.
ಸಂಪ್ರದಾಯಕ್ ಅದು ಬರೀ ಒಂದ್ ಸಾವ್ರ ಕೊಡ್ತೀನಿ ಅನ್ ತಿರಲ್ಲ ಇದೆಲ್ಲ ಸರೀನಾ?
ಕು ಬಿಡಿ ಅಷ್ಟ್ ಆಕದ್ರೆ.
ಸಾಕುನ ಅಷ್ಟೇ?
ನನ್ ಫ್ರೆಂಡ್ಗ್ ಪರ್ಸನಲ್ ಆಗ್ ಆಮೇಲ್ ಎಲ್ಲಾ ಮಾಡ್ಕೊತೀನಿ.
ಎಲ್ಲಾರ್ ಮುಂಚೆನೇ ಮಾಡಲೈಯ್ಲೈಯ್?
ಪರ್ಸನಲ್ ಆಗ್ ಮಾಡೋದು ಎಲ್ಲಾರ ಮುಂಚೆನೂ ಮಾಡಲ್ಲ. ಆಂ.
ಪರ್ಸ್ನ್ ಇಟ್ಬಿಟ್ ಕೊಡದ.
ಆ ಹ್ ಹ್ಮ್ ಹ್ಮ್ ಹ್ಮ್ ತಂಗಿ ಹೇಗಿದ್ದಾರೆ ನಿಮ್ಮ್ ಅಕ್ಕ ಹೇಗಿದ್ದಾರೆ ಪಾಪು ಹೇಗಿದ್ದಾಳೆ ನಿಮ್ ಅಕ್ಕನ ಮಗಳು.
ಹೌದಾ ಎಲ್ಲ ಊರು ಬಂದಿದ್ರಾ
ಎಲ್ಲ ಬಂದಿದ್ದಾರೆ
ಹಾ.
ಅಕ್ಕಾಭರ್ ನೀಿ. ಎಲ್ಲ ತಂಗಿ ಬಂದ್ರು ಮಡಿಕೇರಿಯಿಂದ ವಾಪಸ್ ಬಂದ್ರು
ಹೌದಾ ಸರಿ ನಿಮ ಬಿಸ್ನೆಸ್ ಹೇಗ ಹೋಗ್ತಿದೆ ಬಟ್ಟೆ ಒಲೆಯ ಬಿಸ್ನೆಸ್ ಆ
ಚಿಂಟು ಟಿವಿ ನೋಡ್ಕೋ ಕೂತಿದ್ದಾರೆೆ
ಹೌದಾ ಸರಿ ಸ್ಕೂಲ್ ಇಲ್ವಾ ಅವ್ರಿಗೆ ಇವಾಗ
ಸ್ಕೂಲ್ ಸ್ಟಾರ್ಟ್ ಆಯ್ತು ಮದ್ರೆ ಅವ್ಳು ಸೋಮವಾರಿಂದ ಹೋಗ್ತೀನಿ ಮುಂದನಿನ ತಾರೀಕ ಅಂತ ಅನ್ಬಿಟ್ಟು ಕೂತ ಅವ್ಳೆ
ಓ ಕೋರ್ಸ್ ಸ್ಟಾರ್ಟ್ ಆಗ ಇಲ್ಲಲ್ಲ ಹದ್ೇನ್ ತಾರೀಕ್ ಸ್ಟಾರ್ಟ್ ಆದ್ರುನು ಹೋಗೋದು ಒಂದ್ ತಿಂಗಳಗುತ್ತೆ
ನೋಡ್ರ ಎಲ್ಲಾ ಐಕ್ಲ ಹಂಗಿದಾರೆ
ಹ್ಮ್.
ಹ್ಮ್ ಎಲ್ಲಾ ಹಂಗಗೆ ಇರುದು ನೋಡಿದ್ರ
ಹ ನಿಮ್ ಕಾಲೇಜ್ ಲೈಫ್ ಹೇಗಿತ್ತು ತೇ ತಿರ
ನಮ್ ಕಾಲೇಜ್ ಲೈಫು ಹೇಗೈತೆ ಅಂತ ಹೇಳ್ಬೇಕು. ಬುಡಿ ಮಾತಾಡ್ತಾ ಮಾತಾಡ್ತ. ತಲ್ಲ ಇಲಣ.
ಇವಾಗ್ಲೇ ನಿಮ್ ಕಾಲೇಜ್ ಲೈಫ್ ಹೇಗಿತ್ತು ಅಂತ ಹೇಳಿ
ಅದೆಲ್ಲ ಫುಲ್ ಸ್ಟೋರಿ ಕಣ್ರಿ ಅದೆಲ್ಲ ಒಂದು ಸಂತೋಷದ ನೆನಪುಗಳದೆೆಲ್ಲ ಸಿಹಿ ನೆನಪುಗಳವೆೆಲ್ಲ
ಪರವಾಗಿಲ್ಲ ಹೇಳಿ
ಇವಾಗ ಹೇಳ್ಬಿಡ್ರಿ
ಸರಿ ಬಿಡಿ
ಆಯ್ತು.
ನಿಮ್ ಫ್ರೆಂಡ್ಸ್ ಎಲ್ಲಾ ಹೇಗಿದ್ರ ಚೆನ್ನಾಗಿದಾರಾ
ಕರೆಯನ್ನು ನೀವು ರದ್ದುಗೊಳಿಸಿ
ಆಯ್ತು
ನಿಮಿಷಗಳು ಹಾಗ. ಹರಿ. ಆಯದಾ